ಹೌದ
ಗೊತ್ತಿದವರ ಜೊತೆ ಎನ್ ಮಾತಾಡಲಿ ಹಲೋ
ಹಾ ಹಲೋ
ಹಲೋ ಏನ್ ಮಾಡಕತ್ತಿಯನ್ನ
ಏನಿಲ್ಲ ನೋಡ ಬ್ರೋ ನೀ ಏನ್ ಮಾಡ್ತತಿಯ
ಇಲ್ಲಾ ಅಣ್ಣ ಮಾರುತಿ ಊರಿಗ ಹೋಗ್ಯಾನ್ ಏನ್ ಅಣ್ಣ
ಹಾ ಮಾರುತಿ ಉರಿಗೆ ಹೋಗ್ಯಾನ್ ನೀವು
ಇಲ್ಲೇದ ಅಣ್ಣ ಹಾಸ್ಟೆಲ್ ಲೆ
ಹಾಸ್ಟೆಲ್ ಅಲ್ಲಿ ಇದೀರಾ
ಹಾ
ಹಾ ಹಾ ಏನ್ ಮಾಡ್ತಿದಿರ ಇವಾಗ
ಏನಿಲ್ಲಣ ಸುಮ್ನೆ ಕುಂತಿದಿನಿ
ಟೀ ಟೀ ಕುಡುದ್ರ
ಇಲ್ಲಣಾ ಕುಡಿಬೇಕ್ ಇವಾಗ ನಿಮ್ದು
ಹಾ ನಮ್ದು ಇಲ್ಲ ಗುರು ಇವಾಗ ಹೋಗಬೇಕು ನಾವ್ ಹೊಸಟ್ಲು ಕಡೆ ಹೋಗ್ಬಿಟ್ಟು ಕುಡಿಬೇಕು
ಎಲ್ಲಿದ್ದೀರಿ ಇವಾಗ
ಇವಾಗಲ್ಲೇ ಗ್ರೌಂಡು
ಗ್ರೌಂಡ್ ಅಲ್ಲ
ಹಾ ಗ್ರೌಂಡ್ ಅಲ್ ಇದಿನಿ
ಹಾ ಹಾ ಮತ್ತೆ
ಹಾ ನೀವೆಲ್ಲಿ ಇದ್ದೀರಾ
ನಾವು ಇಲ್ಲೆ ಟೆರಸ್ ಮಲ್ ಇದೀವಣ್ಣ
ಹಾ ಅಲ್ಲಿ ಕುನ್ಕೊಂಡ್ರಲ್ಲ ನೀವೇನಾ
ಹಾ ಎಲ್ಲಾ ಅವ್ರ ಹಿಂದ್ಗಡೆ ಇದ್ದೀವಿ ಸ್ವಲ್ಪ ಕಾಣ್ತಾ ಇಲ್ಲ ನಿಮ್ಗೆ
ಚೇರ್ ಹಾಕನ್ ಕುತ್ಕದಿರಲ್ಲ
ಹಾ ಅವ್ರ್ ಬೇರೆ
ಅವರ್ ಬೇರೇನ
ಹಾ
ಹಾ ಹಾ ಮತ್ತೆ ಬ್ರೊ
ಏನ್ ಇಲ್ಲ ಅಣ್ಣ
ಹೆಂಗ್ ನಡೀತಾಯಿದೆ ಸ್ಟಡಿ
ನಡೀತಾ ಇದ್ದಣ್ಣ ಎಕ್ಸಾಮ್ ಬಂದಿದೆ
ಎಕ್ಸಾಮು
ಎಕ್ಸಾಮ್ ನಾಳಿದ್ದು ಮಾಡ್ಬೇಕು
ಎಕ್ಸಾಮ್ ನಾಳೆ ಐತಾ
ಹಾ
ಯಾವ್ದ ಬ್ರೊ ಎಕ್ಸಾಮ್ ಬ್ರೋ ನಾಳೆ
ಡಿ. ಬಿ. ಎಂ. ಎಸ್.
ಡಿ. ಬಿ. ಎಂ. ಎಸ್.
ಹಾ
ಹೋಗ್ಲಿ ಬಿಡಪ್ಪಾ ನಿಮ್ ಸಬ್ಜೆಕ್ಟ ಗೊತ್ತಾಗಲ್ಲ ನಮ್ಗೆ
ಹಾ ಹಾ
ಹಾ ಯಾವ್ದ್
ಹಾ ನಮ್ಗೆ ತಿಳಿಯಲ್ಲ ನಾವು ಸುಬ್ಜೆಕ್ಟ್ ಗಳು
ನಿಮ್ ಗೊತ್ತಿಲ್ಲ ಅಲ್ಲ ಹೆಂಗ್ ಗುರು ಹಿಂಗಂದ್ರೆ
ಲಾಸ್ಟ್ ಎಕ್ಸಾಮ್ ಟೈಮ್್ದಾಗ ಹೋದ್ ಪಾಸ್ ಆಗತ್ತಣ
ಹೌದು ಹದ
ಹಾ ಹಾ
ಲಾಸ್ಟ್ ಎಕ್ಸಾಮ್ ಟೈಮ್ ಅಲ್ಲಿ ಹೋದಿ ಪಾಸ್ ಆಗದ
ಹಾ
ಹೇ ಗುರು ಹೇ ಗುರು ಇಂಜಿನಿಯರ್ ಮಾಡಿದ ಅಂತಿಯ ಲಾಸ್ಟ್ ಅಲ್ಲಿತ್ತ ಹೇಳ್ತೇವಿ
ಎಲ್ರು ಹಂಗೆ ಮಾಡ್ತಾರಣ್ಣ
ಎಲ್ರು ಮಾಡ್ ಅಲ್ಲ ಗುರು ಎಲ್ರು ಎಲ್ರಗ ಮಾಡ್ತಾರ ಅಂತ ಹೇಳ್ತಿಯಾ
ಹಾ
ಯಲ್ರು ಹಂಗ ಮಾಡ್ತಾರಾ
ಹಾ
ಎಲ್ರು ಹಂಗ ಮಾಡ್ಲಗರು ನೀನ್ ಮಾಡ್ಬಡ ಹಂಗ
ಹಾ ಸರಿ ಸರಿ
ಹಾ ಎಲ್ಲರೂ ಬಿಟ್ಟಾಕ ನಿನ್ ನಿಿಂದ ನೋಡ್ಕೋ
ಹಾ ಹಾ
ಮತ್ತೆಬ್್ರ ಊಟ್ ಮತ್ತೆ ಹೇಳ್ಬೇಕು ನೋಡಿ
ನೈಟ್ ಏನ ಇರುತ್ತೆ ನ್ಣ ನಿ್ ಹಾಸ್ಟೆಲ್ ಊಟ
ಊಟ ಅನ್ನ ಸಾಂಬಾರು ಮತ್ತ ಯಾವ್ದಾದ್ರರು ಕಾಳಪಲ್ಯ ಮಾಡ್ತಾರೆ
ಹಾ
ಅದು್ ಬಿಟ್ರಿ ಮತ್ತೆ ಮತ್ತೆ ಏನಿಲ್ಲ
ಹಾ ಹ
ಹಾ ನಮ್ಮೂರ ಒನ್ ಮಾಡಾರ್್ತವಿ ಇದ್ ನೋಡು ಅವ್ನೇನ್ ಮೊದ್ಲಿಂದಾನೂ ಪರಿಚಯ ನಿಮಗೆ ಏನು ಕಾಲೇಜ ಕಾಲೇಜಲ್ಲಿ ಪರಿಚಯ
ಇಲ್ಲಿ ಕಾಲೇಜಿಂದ
ಕಾಲೇಜ್ನ ಪಡಚಾರಾ ಹ್ಮ ಎಷ್ಟು ವರ್ಷ ಆಯ್ತ ಗುಡ ಕಲೆ ಹಾಸ್ಟ್ಲಲ್ ಇದ್ದ ನೀವು
ಅ ಹೋಗ ಎರಡು ವರ್ಷ ಆಗ್ಬೇಕು ಅಂತ
ಯವಾಯಗಲ್ಡೋ ಚನಾ
ಹಾ
ಹ ಹಾ ಮತ್ತೆ ಮೊದ್ಲೆಲ್ಲ ಇದ್ದಲ್ಲ ಅಷ್ಟಲಲ್ಲೇ
ಇದಣ್ಣ ಸಿಕ್ಸ್ಟೀನ್ ಇದ್ದೆ ಮೂರರ್ಜಿ
ದನ ಹಿಂದ ನ ಆಲ ಮುರಾರ್ಜಿ ಮುರಾರ್ಜಿ ಯಾವ್ದಾದ್ರು ಜಾಸ್ತ ಇದೀರಲ್ಲ ಹ್ಮ್
ಮರ ಯಾದಗಿರ ಲಾಗಿೆ ತ ಮಾರ
ಹ ಹಾ ಮುರರ್ಜಿಂದ ಇಲ್ಲಿವರೆಗೂ ಹಟ್ಲಲ್ಲೇ ಬೆದಯ
ಹಾ
ಹ್ಮ್ ಹ್ಮ್ ನಮ್ಮ ಆಾರುತಿ ನಮ್ಮ ನಮಮ್ಮ ಮಾರುತಿದ್ದನು ಮೂರಾರ ಜನೆ
ಹಾ ಹೇಳ್ತ
ಹ್ಮ್ ಹ್ಮ್ ಮತ್ತೆಬ್ರು ಏನಾದ್ರರು ಹ ಸಲ್ ನಿಮ್ಗೆ
ಹಸ್ಲಲ್ಲಿ ಮೊಟ್ಟೆ ಸಾಂಬಾರ್ ಚಪಾತಿ
ಹ್ಮ ಹಾ ಮತ್ತೆ ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿದ್ರಾ ಕಂಪ್ಯೂಟರ್ ಎಕ್ಸಂತ
ಎಲ್ಲಣ ಆಾಕಿಲ್ಲ
ಯಾಕೆ ಆತರ ಅದಕ್ಕೆ ಕಂಪ್ಯೂಟರ್ ಏನ್ ಟ್ರೈ ಮಾಡಲ್ಲ ನೀವು
ಎಲ್ಲಣ್ಣ ಮಾಡದು
ಹಾ ಅಂದ್ರೆ ಸುಮ್ನೆ ಇದಕ್ಕೆ ಆಹ ನಿಮ್ ಕಾಲೇಜಿಂದ ಇಂಜಿನಿಯರ್ ಇಂಜಿನಿಯರ್ ಮಾಡಿದ್ರಲ್ಲಾ
ಹಾ
ಅದಕ್ಕೆ ಟ್ರೈ ಮಾಡಲ್ವಾ ಏನಕ್ಕೆ ಸುಮ್ಮನೆ ಬಿಟ್ಟಿದ್ರ ನೀವೇ
ಸುಮ್ನೆ ಅಣ್ಣ ಆಗಲ್ಲ ಅಂತ ಬಿಟ್ಟ್ರ
ಹಾಗಲ್ಲತ್ ಬಿಿಟ್ಟಿದ್ರಾ ಎಂಗ ಗೂರು ವಗಲಂತ ಬಿಟ್ರ
ಹಾ
ನಡೀತ್ ಅಲ್ವ ನೀವು ಯಾವ್ದಾದ್ರು ಎಕ್ಸಾಮ್ ಬರ್ಬೋದು ಇಂಜಿನಿಯರ್ ಮಾಡಿದ್ರೆ ಅದಕ್ಕೆ ಅದೇನು ಸಂಬಂಧ ಇಿಲ್ಲ ತಾನೇ ನಿಮ್ಗೆ
ಇಲ್ಲ ನಾ ನಡೆಯತ
ಹ್ಮ್
ಹ್ಮ
ಮತ್ತೆ ಅದೇ ಮೊನ್ನೆ ಪಿ ಸಿ ಪಿ ಸಿ ಆದ್ ಬಿಟ್ರಲ್ಲ
ಹಾ
ಹ ಅದಕ್ಕ ಏನಾದ್ರು ಹಾಕವ್ರ ಅಂತೇಳ ಕೇಳದೆ
ಸೇಲಣ ಹೈಟ್ ಬರಲ್ಲ
ಹೈಟ ಹೈಟ್ ಎಷ್ಟಿದೆ
ಫೈವ್ ಪಾಯಿಂಟ್ ಫೋರ್ ಇದ
ಫೈವ್ ಪಾಯಿಂಟ್ ಫೋರ್
ಹಾ
ಒನ್ಫಿಫ್ಟಿ ಫೋರ್
ಹಾ
ಹಾ ಹಾ
ನೀನು ಜಗಳ ಆಡ್ತದೆ ಇದ್ದರಣ ಗದ್ಲ ಹೊಂಟದ
ಹ ಹಂಗೇನಿಲ್ಲ ಬ್ರೋ ಕ್ರಿಕೆಟ್ ಆಡಕ್ ಕ್ರಿಕೆಟ್ ಆಡಕ್ ಬಂದೆ
ಹಾ
ಹಾ ಸುಮ್ಮ್ನೆ ಕೂತ್ಕೊಂಡು ನೋಡ್ತಾ ಇದ್ದ ಆಚೆ
ಹಾ ಹಾ
ಹ್ಮ್
ಸರಿ ಬೋನ್ ಕಲ್ ಕೊಡತ್ ನೋಡೋಣ ಹಾ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಸರಿ ಸರಿ
ಮತ್ತೆ ಬ್ರೋ ಮತ್ತೆ
ಇವಾಗ ಇವಾಗ ಯಾರ ಆಡ್ತಾ ಇದಾರೆ ಕ್ರಿಕೆಟ್ ನಿಮ್ಮ ಅಪೋನೆಂಟ್ ರ್ಸ
ಯ ಆಪೋಸಿಟ್ ಎಲ್ಲ ಬ್ರೋ ನಮ್ ನಾವು ಸುಮ್ಮನೆ ನೋಡಕ್ಂತ ಬಂದಿರೋದ
ಹಾ
ಹಾ ನಮ್ಗೆ ಯಾವ್ದಾದ್ರರು ಅವಪ ಸಿಕ್ತ ಆಡ್ತೀವಿ ಅಷ್ಟೇ
ಹಾ ಹಾ ಯಾರ್ಯಾರು ಬಂದಿದೀರದ ಗ್ರೌಂಡ್ಲ್ಲಿ
ಲೋಕಲ್ ಲೋಕಲ್ ಇಲ್ಲ ಲೋಕಲ್ ಸ್ವರಪದಿಂದ
ಎಲ್ಲ ನಿಮ್ಮ ಆಶಲೆಯಿಂದ
ನಮ್ಮ್ ಅಷ್ಟಲಿಂದ ನಾವು ಅಬ್ನೇ ಬಂದಿರೋದು
ದೇವಣ
ದೇವು ಬಂದಿಲ್ಲ ಅವನು ಊರ್ರಿಗೆ ಹೋದಾಗತ್ತು
ಊರಿಗಾ ಹೋಗಿದ್ದಾನ
ಹಾ ಊ ಬಗಾನ ಅಥ ಈ ಕಡೆ ಇವತ್ ನು ಒಬ್ಪ್ನೆ ಬಂದ ಡೈಲಿ ಅವ್ನು ನಾವವು ಇಬ್ರು ಬರ್ತಿದ್ವಿ
ಹಾ
ಇವತ್ ಅವ್ನು ಊರ್ಗ್ ಹೋಗಾನೆ ನಾನ್ ನಾಳೆ ಹೋಗ್ಬೇಕಕ್ಂತ ಹೇಳ್ಬಿಟ್ಟೇನೆ
ಹಾ ಹಾ ಮತ್ತೆ
ಮತ್ತೆ ಹೇಬೇಕ ನೀವೇಏನ್ ಆಡಕ್ ಹೋಗಲ್ಲ ಕ್ರಿಕೆಟ್ ಅದ ಏನ
ಇಲ್ಲಿ ಬ್ರೋ ವಾಲಿಬಾಲ್ ಆಡೋದಿತ್ತು
ವಾಲಿ ಬೇಲ್ ಆಡ್ತೀರಾ
ಹಾ ಸ್ವಲ್ಪ ಮಳೆ ವರ ಆಗಿತ್ತಲ್ಲ ಅದಕ್ಕೆ ಬಿಟ್ಟು
ಹಾ ಇವತ್ತೇನು ಫುಲ್ಲ ಮಳೆ ಒಂಥರ ಕ್ಲೈಮೇಟ್ ಚೇಂಜ ಇತೆಗತ್ತು
ಹಾ ಕ್ಲೈಮೇಟ್ ಚೇಂಜ್ ಇದೆ
ಹ್ಮ ಫುಲ್ ಮಳೆ ಮಳೆ ಬರುವಂಗದೆ
ಆವಾಗ್ಲೇ ಒಂದೆರಡು ಅನಿ ಉದಿರ್ತು ಬರ್ಲಿಲ್ಲ ಯ
ಚೋರ್ ಬಂದಂಗ ಆಯ್ತು ಮಳೆ
ಹಾ
ಅವಾಗಲುೂ ಚೂರು ಒಂದಂಗಟ್ ಮಳೆ ಬಟ್ಟ ಇವಾಗ ಏನಿಲ್ಲ ಸ್ವಲ್ಪ ಈ ಕಡಿಂದ ಆ ಬೆಳಕು ಈ ಕಡಿಂದ ಕತ್ಲು ಇದೆ ತರ ಇದೆ ಮತ್ತೆ ಬ್ರೋ ಹೊಲ್ದಲ್ಲೆಲ್ಲ ಏನ್ ಮಾಡಿದೀರಾ ನೀವು
ಹೋಲಿಲ್ಲ ಅಣ್ಣ
ಹೊಲ ಇಲ್ವಾ
ಹಾ
ಹ ಹಾ
ನಿಮ್ಡುಣ್ಣ
ನಮ್ದು ಇದೇ ಗುರು ನಾವು ಹೊಲದಲ್ಲಿ ಅತ್ತಿ ಬೆಳೀತೀವಿ
ಹತ್ತಿ ನೀರಾವರಿನ ಅವನಂದ ಸಣ
ನೀರ ಅವರೇ ಇದೆ ಬ್ರೋ
ಹಾ ಹಾ
ನೀರೋ ಅವರಿಗೆ ಒಂದು ಐದ್ ಎಕರೆ ಇದೆ
ಹಾ
ಹಾ ಒಣಬಸೆ ಒಂದು ತೆಗ್ರ ಇದೆ
ಹಾ ಹಾ
ಹ್
ಕೌಳಿ ಹಾಕಿದ್ದೀರಾ
ಹಾ ರೆಡಿ ಮಾಡ್ತಾ ಇದ್ವಿ ಕವಳಿ ಹಾಕಕ್ಕೆ
ಹಾ ಬೈ
ಕವಳೆ ಇನ್ನೂ ಹಾಕಿಲ್ಲ ಹೊಲ ರೆಡಿ ಮಾಡ್ತಾ ಇದ್ವಿ ಕವಳೆ ಹಾಕಕ್ಕೆ
ಹಾ ಹಾ
ಮಣ್ಣದ್ ನೆಲ್ಲ ಅದು ಇದು ಮಾಡಕಲ್ಲ
ಸಸಿ ಮಾಡಿ ಅದು
ಹಾ ಸಶಿ ಮಾಡಿ ಹಾಕಕ್ ರಡ್ ಮಾಡ್ತಾ ಇದೀವಿ ಅದ್ೇ
ಹಾ ಹಾ
ತಗೊಂಡ್ ಬಂದಿದ್ವಿ ಸಸಿ ಮಡಿ ಬೀಜಾ ಇದು ಹತ್ತದ ಬೀಜಾ ಎಲ್ಲ
ಹಾ
ಹ ಈ ಮಂತ್ ಫಸ್ಟ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆಯಿದ್ರೆ ಲಾಸ್ಟ್ ಅಲ್ಲಿ ಬರುತ್ತೆ
ಹಾ
ಮಲ್ಲಿ ಇ ಮಂತ್ ಹಚ್ಚೋಕ್ಕೆ ರೆಡಿ ಮಾಡ್ಬೇಕ
ಹಾ ಹಾ ಮತ್ತೆ ಹ ಈರ ಮತ್ತೇಲ್ಲಲ್ಲ
ಹ ಬ್ರೋ
ಮತ್ತೆ ಬ್ರೋ ಕರೆಂಟ್ ಹೋಗಿತ್ತು
ಕರೆಂಟ್ ಅಲ್ವಾ
ಇಲ್ಲಿ ಅಚ್ಚು ಹ ಇಲ್ಲಿ ಆ ಸಕಟಿಗೆಚ್ಚು ಆ ಸಿಗೆ ಇತ ಇಲ್ಲಿ ಯಾರ ಏನ್ ಮಾಡಲ್ ಸುತ್ತಣ ಸಂತು ಅಣ್ಣ ಬಂದನಾ ಹ ಮತ್ತೆ ಬ್ರೋ
ಹೂ ಹೇಳ್ಬೇಕ ಬ್ರೋ ನೀವೆ
ಹ ಏನಿಲ್ಲೊಬ್ರು ವಾಲಿಬಾಲ್ ಆಡಕ್ ಬಂದಿದ್ದಾರೆ ಹುಡುಗರು ಕರೀತಾ ಇದ್ರು ಅವ್ರ ಹತ್ರ ಮಾತಾಡ್ತಾ ದೇ
ಹೌದಾ ಹ್ಹೂ ಒಟ್ಟೇಾರೆ ಒರ್ಗ
ಹಾ ಇಲ್ಲ ಬ್ರೋ ನೋಡ್ಬೇಕ ಹಾ
ವಾಲಿಬಾಲ್ ಅಷ್ಟಣ
ಹಾ
ವಾಲಿಬಾಲ್ ಅಷ್ಟೇ ನಡದ ಮತ್ತೆ ಬೇರೆ ಯಾವ್ದಾದ್ರು ನಡ್ತೀರ
ವಾಲಿಬಾಲ್ ಅಷ್ಟತೆ
ಹಾ ಹಾ
ಹಾ ಮತ್ತ ಇ ಪ್ರದೇಶ
ಚಿಟ್ಟಿಟ್ಟಿ ಕೂಡದಲವಾ
ಇಲ್ಲಬ್ರು ಕುಡಿಬೇಕು ಕಾಲಾಗಿಿಂದ
ಹೌದಾ ಕೇಬರ ಟೀ ಅದು ಕುೂಡಿ ಚೆನ್ನಾಗಿ
ಹಾ
ಹ್ಮ
ಓಕೆ ಬರೋ
ಹಾ ಓಕೆ ಬ್ರೋ
ಹಾ ಹಾ